ಮತ್ತೆ
ಸಂಪ ಮಾಡ ಅಲ್ಲ ಅದೆಲ್ಲ ಇಲ್ಲಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಇರ್ತದೆ ಅದು ಹೊಡಿ ಹ
ಹಲೋ ಯಾವ
ಹಲೋ ಹ್ಮ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಬ್ರೋ ಆರಾಮ ಇದ್ದೀರಾ
ಹಾ ಆರಾಮಿದೀವಿ ನೀವು
ನಾವು ಆರಾಮದೀವಿ ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೇವಿ ತಾವ ಚೆನ್ನಾಗಿದ್ಯಾರ
ಹಾ ನಾವು ಚೆನ್ನಾಗಿದ್ವಿ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಇಲ್ಲ ಬೆಂಗಳೂರಲ್ಲಿ ಒಂದು ಕಂಪ್ನಿಯಲಿ ದಿವ್ಸ ಆಗ್ತದೆ ಕಂನ
ಹೌದಾ ಎಜುಕೇಶನ್ ಮುಗಿತಾ ನಿಮ್ದ
ನ ಇವಾಗ ಮೊನ್ನೆ ಮಂದ ಇಂದಲ ಮಲ್ಲ ಮಗದ್ ಇವಾಗ
ಹೌ ಮ
ಹ ಸಮದು ಕಮ್ಮದು ಹ್ಮ್ ಏನನಪ್ಪಾ ಅನ್ನಂತ ಅದು ಒಳ್ಳೆ ಕೆಲ್ಸ ಹಾ ಸ್ಟಡಿಯ
ಸ್ಟಡಿ ಸ್ಟಡಿ ಆ ಸ್ಟಡಿ
ಹ್ಮ ಹ್ಮ ಯಾವ್ದ್ ಯಾವ ಎಜುಕೇಶನ್ ಸ್ಟ ಯಾವ್ದ ಇಂಜಿನಿಯರಿಂಗ್ ಎಜುಕೇಶಷನ್
ಹ್ಮ್ ಹೊಲ ಇಲ್ಲ ನಿಮಮ್ಮ್ದು
ಹೊಲ್ಲಾ ಅಲ್ಲೇ ಊರೆಲ್ಲ ಆಯ್ತು ನಾವು ಇಲ್ಲ ಸುಮ್ಮ್ನೆ ಎಲ್ಲ ಈಜಗ ಹಾಕ್ ಬಂದಿದೀವ ನನ್ನೂರೈದು
ಹ ಯಾವ ತರ ಸಿಗುತ್ತಲ್ಲಿ ಇದು
ಒ ಇದು ಅಂದ್ರೆಲ್ಲ ನಮ್ದ ಬತ್ತೆ ಇದೆ ನಮ್ಮ ನೀರಾವರಿ
ಹ್ಮ್
ನೀರಾವರಿ ಇಐತ್ತು ನಿಮ್ಮ ಊರಲ್ಲೇ ಬತ್ತಲ್ಲಿ ಇದಗ ಹಚ್ಕೊಂಡಿ ಒಂದು ಐದಕ್ಕೆ ಇದೆ ಹ್ಮ ಹ್ಮ್
ಹ್ಮ್ ಹ್ಮ್ ಹ್ಮ್ ನವುದು ಮಾಡ್ತೀವಿ ಮನೆಯಲೆಲ್ಲ ಮಾಡ್ತಾರೆ ಪೇರೆಂಟ್ಸ್ ಇದ್ದಾರೆಲ್ಲ
ಈತಿ ಹೌದಾ ಹ್ಮ್
ಹ
ಹೌದಾ
ಹಾ ಇ ಮತ್ತ ಏನ್ ಸಮಾಚಾರ
ಏನಲ್ಲ ನೀವೇ ಹೇಳ್ಬೇಕು
ನಮ್ಮ ಏನಿಲ್ಲ ರೀ
ಹೌದಾ ಹ ಹ ಹ್ಮ ಅಂದ್ರೆ ಊರಲ್ಲಿ ಊರಲ್ಲಿ ಎಲ್ಲಾ ಕೆಲಸ ಮಾಡ್ತಾರೆ ನಿಮ್ಮ ಆನದಾರ
ಹಾ ಮಾಡ್ತಾರೆ ಮಾಡ್ತಾರೆ
ನೀವು ಹೋಗಿಲ್ವಾ ಊರಿಗೆ
ನಾ ಸ್ವಲ್ಪ ಎಕ್ಸಾಮ್ ಆಯ್ತಲ್ಲಾ
ಹ್ಮ್ ಅಂದ್ರೆ ಎಕ್ಸಾಮ್ ಎಷ್ಟು ಎಷ್ಟ ಇದ್ದಾವೆ ಎಕ್ಸಾಮ್ ಒಂದ
ಒಂದ್ ಸೆಮಗೆ ಯಾರ ಎಕ್ಸಾಮ್ಸ್
ಆರು ಜಮ್ಮಾ ಆರು ಬರ್ದಿದ್ರ ಇನ್ನು ಇನ್ನು ಇದೇವೆ ಬ್ಯಾಲೆನ್ಸ್
ಇನ್ನು
ಹ್ಮ ಒಂದೇ ಎಕ್ಸಾಮ್ ಇದಿಯಾ
ಹಾ
ಹ್ಮ್ ಹ್ಮ್ ಅಂದ್ರೆ ಸಣ್ಣ ಪುಟ್ಟ ಒಬರಾಗ ಅವಾಗವಾಗ ಹೋಗಲ್ಲ ಊರ್ರಿಗೆ
ಸಂಡೆ ಸಂಡೆ ಹೋಗ್ಬೇಕು
ಸಣ್ಣ ಸಣ್ಣ ಓದಲೇಬೇಕು ರೆಗ್ಯುಲರ್
ಹಾ
ಹ್ಮ್ ಹ್ಮ್ ನಾವು ಅಲ್ಲ ಬೆಂಗ್ಳೂರು ಬಲ್ಲಿ ಇನ್ನ ಒಲೋಡಗೆ
ಹೌದಾ
ಹ ಈದು ಅಮೌಂಟ್ ಇಸ್ಕೊಂಡ್ ಬರ್ಬೇಕಂದ್ರೆ ಅವ್ರಲ್ಲ ಸ್ವಲ್ಪ ಕಮ್ಮಿನ ಕೊಡ್ತೀನಿ ಲಸ್ ಜನ ಕತ್ತಿದರಲ್ಲ ಬೇಡ ಬೇಡ ಅಂತ ಸರ್ ಹೊಲ್ಲ ಬಿಡಿಸಿ ಬೇರೆಯವ್ರಗಾಯಕಿ ಅಷ್ಟು ಅಮೌಂಟ್ ಈಸ್ಕೊಂಡು ಬರ್ಬೇಕುಂತ ಪ್ಲಾನ್ ಮಾಡೀವಿ ನೋ ಹೊಲ್ಂತಿದ್ವಿ ನಾಳೆ ನೋಡ್ರ ಹ್ಮ್
ಹ್ಮ ಹಾ
ಅಂದ್ರೆ ಇಲ್ಲ ನೀವೇ ಮಾಡ್ತರ ತಾನೇವಲ್ಲಾ ನಾವು ಲಜಿಗೆ ಹಾಕ ಬಿಿಡ್ತೀವಿ ನಿಮ್ಗೆ
ನಾವ್ ಮಾಡ್ತೀವಿ ರಿಲೀಜ ಹಾಕಿದ್ರೆ ಸ್ವಲ್ ಅಮೌಂಟ್ ಬರುತ್ತೆ ನಾವ್ ಮಾಡ್ತೀವಲ್ಲ ಸ್ವಲ್ಪ ಖರ್ಚಾಗುತ್ತೆ ಬಸ್ಟ್ ಪ್ರಾಫಿಟ್ ಆಗುತ್ತೆ
ಹೂ ಪ್ರೊಫಿಟ್ ಆಗತ್ತ ಅಂದ್ರೆ ಸ್ವಲ್ಪ ನೋಡಿ ಹಾಕೊಂಡ್ಬ ಬಿಟ್ರಲ್ಲ ನೀವ ಅವಲ್ಲ ಕಮ್ಮದೆಲ್ಲ ಕೊಡ್ತ ಹೂ ಹೌದ ಹೂ ಹೂ ಅವ್ರು ಇವಾಗ ಮೊನ್ನೆ ಕೊಟ್ಟಿದ್ವಲ್ಲಲ್ಲಿ ಜಾರಿಗ ಹೊಲ ಅಲ್ಲಾ
ಹಾ
ಮನೇೆಯಲ್ಲಿ ಈಸ್ ಕೊಟ್ಟಿದ್ವಿ ಅಷ್ಟು ಒಂದ್ ಎಕರೆಕ ಮೂವತ್ತ ಎರಡ್ ಸಾವಿರ ಕೊಡ ಅಂದ್ರ ಅವರು ಮೂವತ್ ಕೊಡ್ನಿ ಅಂತಾರ
ಹೂ
ಐದ್ ಎಕರೆ ಇದ್ದಲ್ಲ ನಮದು ಟೋಟಲ್ ಅಮನ್ ಹೊಲಾ ಐದ್ ಎಕರೆ ಮೂವ ಮೂವತ್ತೆರಡು ಕೊಡ ಅಂದ್ರೆ ಮೂವತ್ ಕೊಡ್ತಿೀವಿ ಅಂತಾರ ಅಲ್ಲಿ ನಮ್ ಪಡ್ತಳ ಬಂದ್ ಅವ್ರಿಗೆ ನಮ್ಗೆ ಇವಾಗ ಒಲಮ್ಮ್ ಬೆಳೆದಿರ್ತದೆ ಒಮ್ಮೆ ಲಾಸ್ ಆಗಿರ್ತದೆ ಅಂತ ಇವಾಗ ಸುಗ್ಗಿ ಪೀಕಿಗೆ ನಾವು ಹದ ಕೊಡ್ತೀವಿ ಅಂದಿದ್ರು ಹ
ಹಾ
ನಾವು ಬ್ಯಾಸಿ ಪೀಕಿ ಅವ್ರು ಹೇಳಿದ ನಾ ತೊಗೊತಿಂದ್ವಿ
ಹೂ
ಇವಾಗ ಅವವಾಗನುೂ ಕಮ್ಮಿ ಮಾಡ್ಯದ್ರೆ ಇವಾಗನು ಕಮ್ಮಿ ಮಾಡಂತಾರೆ ನಮ್ಗ ಏನು ಹೊಲ ನಾವೇ ಮಾಡ್ಬೋದಲ್ಲ ಅನ್ನ ತಿಳಿಸ್ಬಿಡ್ತದೆ ಇನ್ನೆಮ್ಮಗೆ
ಹೌದೌದು ಉಳಿಬೇಕಲ್ಲ ನಿಮ್ಗೆ
ಹೂ ನಮ್ಗೆ ನಾವು ಉಳಿತಿದೆ ಅಂತಾನೇಾ ಏನು ಕ್ಯಾಸ್ ಕೊಟ್ಟಾಕ್ ಚಿಂದ ನಗದಿನ ಉಂಡಗತಿಗಿನ ಕೊಟ್ಟಿದೀವಿ ಊ ಉುಣಾಕೆ
ಹಾ
ಅವ್ರರು ಹೇದೇಟ ಕೊಡ್ತವ ಅ ದಸ ಎ ಅಂದ್ರ ನಾವು ಹಾಕಿದ್ವಿ ಇಲ್ಲ ಅಂದ್ರೆ ಬೇರೆ್ರಗ ಹಾಕಿ ನಾವು ಒಂದು ಹೊಲದ್ ಮೇಲೆ ಒಂದು ಮೂರ್ ಲಕ್ಷಸ ಇಸ್ಕೊಂಡು ಅವ್ರರು ಮೂರ್ ಲಕ್ಷಷ್ಟಂದ ಇ ಲೀಸ್ ಕೊಡ್ತಿದೀನ ಅಂದ್ರೆ ಅವ್ರಿಗೆ ಅಂತರ ಪಾಡು ಇವ್ರಿಗೆ ಹೆಂಗ ಅಂದ್ರೆ ಇವಾಗ ಹೊಲ ಕೊಟ್ಟಿಕೆಸಿ ಎಂದು ರೊಕ್ಕ ಕೊಟ್ಟಿಲ್ಲ ಮ್ಯಾಗ ಅವ್ರು ನಾವು ಡ್ ಕೊಡಲ್ಲ ಅಂದ್ರೆ ಹಂಗೆ ಹೊಲ ಇವಾಗ ನಮ್ಗ್ ಲಾಸ್ ಆತಿಲ್ಲ ನಮ್ಗ್ ಆಾಸ್ ಆತಲ್ಲ ಹೂ ಹೇಳ್ರಿ ಕೇಳಗಬಿಟ್ರ ಅವ್ರು
ಇವಾಗ ನೋಡಿ ನೀವು ಬೆಂಗ್ಗಳೂರಲ್ಲಿ ಏನ್ ಮಾಡ್ತೀರಾ ನೀವೇ ಮಾಡ್ಬೇಕಲ್ಲ ಹೊಲಾ ಮತ್ತೆ ಎಷ್ಟ್ ಎಕರೆ ಐತ್ತು
ಹೌ ಒಂದ ಐಡ್ ಎಕರೆ ಇದೆ ಅಂದ್ರೆ ಎಲ್ಲ ಅಮ್ಮ ಅಪ್ಪ ಅವರು ಆ ಹೋಗಿದ್ದಾರಲ್ಲ ಬೆಂಗ್ಗಳೂರಲ್ಲ ಅವ್ರಿಗೆ ಅಂದ್ರೆ ಹೊಲ್ದ ಬಗ್ಗೆ ಗೊತ್ತಿಲ್ಲ ಜಾಸ್ತಿ ಇವಾಗ ನಮ್ಗೂ ಗೊತ್ತಾಗ್ತಿದೆ ಅಂದ್ರೆ ಊರಲ್ಲಿ ಅವಾವಾಗಾಗ ಇರ್ತವಲ್ಲ ಬಂದಿವವ ಅಂದ್ರೆ ಒಂದಂದು ಒಂದ್ ವರ್ಷ ಬಂದ್ ಬಂದ್ರೆ ಈ ಕಡೆ ಆಗ್ಿಬಿಡ್ತಲ್ಲ ಹೊಲ್ದ ಊರ ಊರಲ್ಲೇ ಗೊತ್ತಾಗ್ಬ ಬಿಡತು ನಮ್ಗೆ ಹಗೆ ಹಿಂ ಹಿಂಗ ಮಾಡಬೇಕು ಹಿಂಗ ಹಿಂಗಗೆ ಆಗ ಅಂತ ಎಫೆ ಗೊತ್ತಾಗಬ ಬಿಡುತ್ತೆ ನಮಗೆ ಅ್ರ ಈ ವರ್ಷ ಈ ಸ ಈ ವರ್ಷಲ್ಲೇ ಊರಲ್ಲ ಉಳ್ಕಬೇಕಂತ ಮಾಡಿದ್ವಿ ಅವರು ಅಪ್ಪ ಅಮ್ಮ ಅವ್ರು ಅಲ್ಲೇ ಇರ್ಲಿ ಅಂತ ನಾವು ಬಿಟ್ಟಿದೀವಿ ನಮ್ಮ ನಾವೇ ಮುಂದ್ಬೋಡ ನಮ್ಗೆ ಎಷ್ಟ ಲಾಸ್ ಆದ ಚಿಂತೆಕಲ್ಲ ಪಡ್ತಾಡದಿದ್ರ ಚಿಂತೆಕಲ್ಲ ನಾವೇ ಮಾಡಬೇಕಂತ ಮಾಡಿದ್ವಿ ವಿಷಾರ ಹ
ಹೌದೌದು ಏನ್ ಮಾಡ್ತಾ ಇದ್ದೀರಾ ಬೆಂಗ್ಗಳೂರಲ್ಲಿ ನೀವು
ಅಲ್ಲೇ ಒಂದು ಸುಮ್ಮ್ನೆ ಕಂಪ್ನಿ ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಮಿಷನ್ ಬಟ್ಟಂಗಡ ಪಾರ್ಕಿ ಹ್ಮ ಕಂಪ್ನಿಲ್ಲ ಒಂದು ಬಟ್ಟೆಂಗಲ್ಲ ಪಾರ್ಕಿಂಗ್ ಪಾರ್ಸಲ್ ಮಾಡೋದಲ್ಲೇ ಹ್ಮ ಅಲ್ಲಂತರು ಶಲ್ರಿ ಚೆನ್ನಾಗಿದೆ ತಿಂಗಳಾಗಿ ಬತ್ತಿ ಪಟ್ ಕೊಡ್ತಾರೆ ಸಾಕು
ಡ್ತ
ಊಟ ನಮ್ ಕಡೆ ಊಟನುೂ ಒಂದೊಂದ್ ಟೈಮ್ ಒಂದ್ ಟೈಮ್ ಮಧ್ಯಾಹ್ನ ಅವ್ರ ಕಡೆನೆ ಬೆಳಗ್ಗೆನ ಆಯ್ತು ನಮ್ಮ್ ಮನೇಲೆ
ಅಂದ್ರೆ ಬಾಡಿಗೆ ನೀವು ಕಡ್ಕೋಬೇಕಾ ಬಂಡ ಅದು
ಹ್ಮ ರೂಮ್ ನಲ್ಲಿ ಬಾಡಿಗೆ ಅಂದ್ರೆ ಸಸ್ತದ ಇದೇವ ಅಲ್ಲಿಂದ ನಾವವು ಒಂದು ಅರ್ಧ ಪ್ಲಾಟ್ ತಗೋಬಿ ಅಂತ ಮಾಡಿದೀವಿ ಪ್ಲಾನ್ಾಕೆ
ಹ್ಮ್ ಬೆಂಗ್ಳೂರಲ್ಲಿಯ
ಈ ಬೆಂಗಳೂರಲ್ಲೇ ನಾವ್ ಒಂದು ಅಲ್ಲೇ ಕಾಯ ಬರ್ಬೇಕುಕ್ ಅಂತ ಮಾಡಿದ್ರ ನಮ್ಮ್ಾಬರವರೆಲ್ಲಾ
ಹಾ
ಅಂದ್ರೆ ಹೋಗಕ ಬರಕ್ ಇರ್ತದ ನಮ್ಗ ರೂಮ ಬಾಡಗನು ಕಮ್ಮಿ ಆಗ್ತದ ಕತಿದೀ ಅಂದ್ರೆ ಕಟ್ಟಿದ್ದ ತೋಗಬೇಕಕ್ಂತ ಮಾಡಿದ್ದೀವಿ
ಹ್ಮ
ಅವ್ರು ಲಕ್ಷಣಗಟ್ಲೆ ಹತ್ತಿದ್ದಾರೆ ಅಲ್ಲಿ ನಮ್ಗೆ ಪಡ್ತ ಬಡಲಾಗಿತ್ತು ಅದಕ್ಕನೆ ಅವ್ರು ಸುಮ್ಮ ಬಾಡಿ ಕಟ್ಟಿ ಅಂತಿದಂತು ಇನ್ನೊಂದ್ ಎರಡ್ ವರ್ಷ ಬಿಟ್ಟಿದ್ವಿ ನಾವೇ
ಹೌದಾ
ಹ್ಮ್ೋ ಹ್ಮ್ ಅಂದ್ರೆ ನೀವು ಅಂದ್ರೆ ಊರಲ್ಲಿ ಸ್ವಲ್ಪ ಎಲ್ಲಾ ಬೆಳೆದದ್ದೆ ಉಳಿತದ ತಾನೇ
ಹ್ಮ್ ಹ್ಮ್ ಅಂದ್ರೆ ನಿಮ್ಗೆ ಇನ್ನೂ ಮದ್ವೆ ಆಗಿಲ್ವಾ
ನಮ್ಗೆ ಇನ್ನೂ ಆಗಿಲ್ಲ ಹಣದರಿಗೆ ಆಗಿಲ್ಲ ಎಲ್ಲರಿಗ ಅವರು ಮೂವರಿಗೆ
ಮತ್ತತ್ ನೀವ್ ಮಾಡ್ಕೋಬೇಕಲ್ಲಾ ನಿಮ್ದು ವಯಸ್ಸಾಗಿದೆ ಎಲ್ಲ ಆಗಾಗಿದೆ
ಧನ್ಯವಾದ ಆಗಿದ್ದ ಇನ್ನ ಲೇಟ್ು ಇರ್ಲಿ ನ ಏನ ಆಾಗಲ್ಲ ಅರ್ಜೆಂಟ್ ಈ್ ಮೊದಲೇ ದುಡ್ಡು ಇದ್ರೆನೆ ಚೆನ್ನಾಗಿ
ಹಾ ಹಾ
ದುಡ್ಡು ದಡ್ಬೇಕು ಜೀವದೇ
ಹೌದಾ ಮಾಡ್ಕೊಳ್ಳಳಿ ದುಡ್ಡು ಮಾಡ್ಕೊಳ್ಳಿ
ಹ್ಮ್ ಅವ ಯಾಕಂದ್ರ ಇಂದ್ರೆ ಅಮೌಂಟ್ ಇತ್ತ ಅಂದ್ರೆ ಯಾರಿಗ ಈಗ ನನ್ ಹಕೊ ಬರಲ್ಲ ಅಮೌಂಟ್ ಇಲ್ಲ ಅಂದ್ರೆ ಎಪ್ಪಾಯ ಮಾಡ ಅಂತ ನಾಕು ಮಂದಿ ಕಾಾಲಿಳಿದ್ರ ಅಲ್ಲಿ ಒಂದು ದಲ್ಲಿ ಕಾಲಿಡಿದ್ರಿ ಅವಿ ನಮ್ ಮರದೇರ ಅವ
ಹ್ಮ
ಬರ
ಹೌದೌದು
ಎಂಬುದಿದ್ದ ಮದುವಿನ
ನಮ್ದ ಇನ್ನ ಆಗಲ್ರಿ ನಾವವು ಇನ್ನ ಸ್ಟಡಿ ಮಾಡ್ತಾ್ದೀವಿ
ಹ್ಮ್ ಹ್ಮ್ ಅಂದ್ರೆ ಮನಲ್ಲ ಹಣ್ಣಗಾರ ಅವರು
ಹ್ಮ್ ಎಲ್ರುೂರು ಆ್ಯಾವ
ಹಾ ಹಾ ಹೌದಾ ಮನೆಯಲ್ಲ ಏನು ಒಣ ವ್ಯಸ ಮೊದಲ ತಳೆ ಒತ್ತ ಎತ್ತು ಗಾಡಿ ಅದ ಇದೆ ಕನಗೂರಲ್ಲ
ಏನ ಇಲ್ರರಿ ಎತ್ತು ಗಾಡಿ ಅವ ಏನ ಇಿಲ್ಲ ಸ್ವಲ್ಪ ಹೊಲ ಐತಿ
ಹ್ಮ ಹ್ಮ್ ಹ
ಅದ ಹೊಲಾನ ನಾವು ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ಹಾಳು ಹಾಳಿಂದ ಮಾಡಿಸ್ತೆವಿ ಮತ್ತೆ ಗಾಡಿ ಎಲ್ಲಾ ಮಂದಿವು ಬಾಡಿಗೆ
ಹ್ಮ್ಮ ಅಂದ್ರೆ ಈಗ ಗಾಡಿ ಬಾಡಿ ನವು ಇರೋವರ್ತ್ತು ಅಮೌಂಟ್ ಕೊಟ್ಟು
ಹೌದ ಹ ಹ್ಮ
ಹ್ಮ್ ಅಂದ್ರೆ ಊರಲ್ಲಿ ಅವಾಗವಾಗ ಬುಕ್ಕ ಊರಿಗೆ ಓತವಿ ನಾವು
ಹಾ
ಬರ್ಕ ಹಂಗೆ ಇರ್ಬೇಕು ಅಂದ್ರೆ ಊರ್ ಕಡೆ ಸ್ವಲ್ಪ ದ್ಯಾಸನ ಇರ್ಬೇಕು ಬಿಟ್ಟು ಅಂದ್ರೆ ಹಂಗೆ ಕಡಿತೆ ಅದೇ ಬುಕ್ ಏಂತ ತೋಗ್ಿಡ್ತೀವಿವಾಗ
ಹೌದೌದೌದು
ಹ್ಮ್ ಅವಾಗವ ಪ್ರೆಸೆಂಟ್ ಕೊಟ್ರನೆ ಊರಾಗ ಇವ್ರ ಮನವರು ಬರ್ತಾರಪ್ಪಾ ಇಷ್ಟು ಹೊಲ್ದ ಐತಿ ಬರ್ತಾರ ನಂಗ ಇರ್ಬೇಕು ಊರಾಗಿ
ಹ್ಮ
ಊರಿಗ ಆದ್ರೆ ಒಮ್ಮೆ ಹತ್ತು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಹೋಗ್ಬೇಕಂದ್ರೆ ಚ ಅಂದ್ರೆ ದೊಡ್ಡ್ದ ಅಮ್ಮೌಂಟ ಆತವ ಅಲ್ಲಿ ಬೆಂಗ್ಳೂರಲ್ಲಿ ತಿವತ್ತ ಊರಿಗೆ ಹೋಯ್ ಬರ್ತು ವರ್ಷದಲ್ಲಿ ವರ್ಷದಲ್ಲೇ ಒಂದ್ ಎರಡ್ ಸತಿ ಹೋಗಿ ಬಂದ್ ಏನು ಪರ್ತಳಳ್ಳಾಗಲ್ಲ ಊರಿಲ್ ಕಡೆ
ಏನ ಬೀಲ್ಲ
ಹ್ಮ್ ಈಗ ವರ್ಷದಲ್ಲ ಒಂದ್ ಹತ್ತು ಸತೆ ಐದು ಸತಿ ಹೋದ್ರಲ್ಲಿ ಅಮೌಂಟ್ ದೊಡ್ಡೊ ಎಲ್ಲಾ ಬಸಿಗ್ ಇಟ್ ಕರ್ಚೆಲ್ಲಾ
ಹೌದು
ಹ್ಮ್ ನೀವು ಬರಲ್ವ ಬೆಂಗ್ಳೂರಲ್ಲಿ
ನಾವು ಸ್ವಲ್ಪ ಬರ್ಬೇಕ್ರೀ ಲೇಟ್ ಆಗುತ್ತೆ ಇವಾಗ ಎಲ್ಲಾ ಹತ್ತಿ ಅವೆಲ್ಲ ಬಿತ್ತಿದ್ವಲ್ಲ
ಹ್ಮ್
ಅಲ್ಲ ಬೆಳೆ ಕಡೆ ಮ ಕಡಕ್ ಮಾಡ್ಕೊಂಡ್ ಬರ್ತವಿ
ಹೌದು ಅಂದ್ರೆ ಇಲ್ಲಿ ಬೆಂಗ್ಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಚೆನ್ನಾಗಿದೆ ಅಲ್ಲಿ ಹಚ್ಬೋದಿತ್ತಲ್ಲ
ಹೌದಾ
ಹ್ಮ್ ದೊಡ್ ದೊಡ್ ಬಿಲ್ಡಿಂಗ್
ನಮ್ದು ಸ್ವೀಟ್ತ್ರು ಆಯ್ತಲ್ಲ ಅದ್ಕೆ ಇಲ್ಲೇ ಮಾಡ್ತೀವಿ ನಾವು
ಹೌದಾ
ಹ್ಮ್
ಬೆಂಗಂಳೂರ್ಲ್ಲ ಮಾಡಿದ್ರೆ ಚೆನ್ನಾಗಿರ್ತೆ ಆರಾಮ್ ಎಜುಕೇಶನ್ ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ರೆ
ಅದೇ ಅದೇ ಅದೇ ಇರ್ತಿತ್ತು ಬಟ್ ಏನ್ ಮಾಡ್ತೀರಾ ಅನಿವಾರ್ಯ ಅಲ್ಲ
ಹ್ಮ್ ಹ್ಮ್ ಹ್ಮ್ ಮಾಡ್ಬಿಟ್ರಲ್ವ ಚೆನ್ನಾಗಿರ್ತಿತ್ತು ಆದಾಯ ಎಲ್ಲ
ಹಾ
ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಚೆನ್ನಾಗಿ ದೊಡ್ಡ ಕಾಲೇಜಲ್ಲಿ
ಸರಿಅಣ್ಣಾ ನಮ್ದು ಕಾಲ್ ಬರ್ತಾ ಇದೆ ಅಣ ಮತ್ತೆ ಹತನಿ
ಹ್ಮ ಸರಿ ಸರಿ ಬ್ರೊ ಆಯ್ತಾಯ್ತು